ಹಲೋ ಏನ್ ಮಾಡ್ತಿದ್ಯ.
ಏನಿಲ್ಲ ನೀನ್ ಎನ್ ಮಾಡ್ತಿದ್ಯ.
ನಾನು ಏನ್ ಮಾಡ್ತಿಲ್ಲ ಇವತ್ತು ನಿಮ್ದು. ಕಾಲೇಜ್ ಎಲ್ಲಾ ಇತ್ತಾ ಹೋಗಿದ್ರ.
ಹ್ಮ್ ಇವತ್ತು ಕಾಲೇಜ್ ಇತ್ತು ನಿಮ್ದು ಕಾಲೇಜ್ ಇ
ಆ ನಮ್ದು ಕಾಲೇಜ್ ಇತ್ತು. ಬಟ್ ಎಲ್ಲಾ ಕ್ಲಾಸಸ್ ಎಲ್ಲಾ ಏನೋ ತರಗತಿ ಎಲ್ಲ ಏನೋ ನೆಡ್ದಿಲ್ಲ. ಅ ನಮ್ಗೆಲ್ಲ ಇವಾಗ ಮುಗೀತು ಕಾಲೇಜ್ ಎಲ್ಲ ಮುಗೀತು ತು ಎಕ್ಸಾಮ್ಸ್ ಇದ್ದಾವೆ ಇನ್ನ ಟ್ವೆಂಟಿ ಸಿಕ್ಸ್ಗೆಲ್ಲ.
ಹೌದಾ
ಆ ಎಕ್ಸಾಮ್ಸ್ ಎಕ್ಸಾಮ್ಸ್ ಇದ್ದಾವೆ ಮುಂದಿನ ತಿಂಗ - - ಮತ್ತೆ ಆ ತರ ಎಲ್ಲ ಎಕ್ಸಾಮ್ಸ್ ಇದ್ದಾವೆ ಎಕ್ಸಾಮ್ ಸ್ಟಾರ್ಟ್ ಆಗ್ತವೆ ಅದಕ್ಕೆಲ್ಲ ಹಾಲ್ ಟಿಕೆಟ್ ಮತ್ ತೆ ಅದೆಲ್ಲಾ ತಗೋಬೇಕಲ್ಲ ಎಕ್ಸಾಮ್ ಅಪ್ಲಿಕೇಶನ್ನು ಫೀಸು ಅದೆಲ್ಲಾ ಕಟ್ಟಬೇಕ್
ಹಾ ಅ ಅದೆಲ್ಲಾ ಕೆಲ್ಸಗಳು ನೆಡಿತಿದಾವೆ ಮತ್ತೆ ಮಧ್ಯಾಹ್ನ ಎಲ್ಲ ಏನ್ ಊಟ ಮಾಡಿದೀಯಾ.
ನಾನು ಮಧ್ಯಾಹ್ನ ರೊಟ್ಟಿ ಚಪಾತಿ,
ಹೌದಾ ಹ್ಮ್ ಹ್ಮ್ ಹೌದಾ ನಮ್ಗೆಲ್ಲಾ ಇಲ್ ಏನು ಇವತ್ತು. ನಾವ್ ಮಧ್ಯಾನ ಊಟ ಏನು ಕೊಟ್ಟಿಲ್ಲ ಸ್ವಲ್ಪ ತೊಂದ್ರರೆಗಳೆಲ್ಲ ಇ ಇತ್ತು ನಾವ್ ಅದಿಕ್ಕೆಲ್ವರಗಡೆ ಎಲ್ಲಾ ಹೋಗಿ ಊಟ ಮಾಡಿ ಎಲ್ಲಾ ಬಂದ್ ಎ ಹ್ಮ್ ಮತ್ತೆ ನಿಮ್ಗೆಲ್ಲ ಕ್ ತರಗತಿಗಳೆಲ್ಲಾ ಚೆನ್ನಾಗ್ ನಡೀತಿರ್ತ್ತಂತ ಚೆನ್ನಾಗ್ ನಡೀತಿದಾವ.
ಹ್ಮ್ ತರಗತಿಗಳೆಲ್ಲ ಚೆನ್ನಾಗ್ ನಡತಿದ್ದೇವೆ ನಮ್ಮ್ ಟೀಚರ್ಸ್ ಎಲ್ಲ ಯಾವದೇ ತರದ - ಡೌಟ್ಸು ಅದೆಲ್ಲಾ ಇದ್ರೆ ಎಲ್ಲಾನು ಪರಿಹರ್ಸ್ತಾರೆ. ಚೆನ್ನಾಗ್ ಮಾಡ್ತಾರೆ ಎಲ್ಲಾನು ಎಲ್ಲರಿಗೂ ಅರ್ಥ ಆಗೋತರ ಮಾಡ್ತಾರೆ.
ಹಾ ಹ್ಮ್ ನಮ್ಗೂ ಎಲ್ಲಾ ಚೆನ್ನಾಗ್ ಮಾಡ್ತಾರೆ ನಿಮ್ಗೆ ಇವಾಗ ಜಾಸ್ತಿ ಏನಾದ್ರೂ ಸ ಎಲ್ಲಾ ಎಕ್ಸಾಮ್ಸ್ ಅವೆಲ್ಲಾ ಇದಾವ.
ನಮ್ಗೆ ಜಾಸ್ತಿ ಏನಿಲ್ಲ ಸ್ವಲ್ಪ ಒಂದು ನಾಲ್ಕ ನಾಲ್ಕ್ ವಿಷ್ಯ ಇದೆ. ಅದು ಸುಲ್ಬನೆ ಇದೆ ನಿಮ್ಗೆ ಯಾವ ತರ ಸಬ್ಜೆಕ್ಟ್ಸ್ ಎಲ್ಲ ಇದ್ದಾವೆ.
ನಮಗೂ ನಾಲ್ಕ್ ತರಾನೇ ಸಬ್ಜೆಕ್ಟ್ ಸ್ ವಿಷಯ ಮತ್ತೆ ಸಬ್ಜೆಕ್ಟ್ಸ್ ಎಲ್ಲ ಇದಾವೆ. ಹ್ಮ ನಮ್ಗು ಒಂದ್ ನಾಲ್ಕ್ ಎಕ್ಸಾಮ್ಗು ಜಾಸ್ತಿ ಏನು ಇದು ಕೊಟ್ಟಿಲ್ಲ ಜಲ್- ದಿನೆ ಮುಗ್ಸ್ತಾರೆ ಪ್ರತಿಸತಿನು ಜಾಸ್ ದಿನಗಳ್ ತಗೋತಿದ್ರು - ಸಮ್ಸ್ ನೆಡ್ಸೂಕೆ ಈ ಸತಿ ಎಲ್ಲಾ ಎಕ್ಸಾಮ್ಸ್ ಎಲ್ಲ ಜಲ್ದಿನೇ ಮುಗಸ್ತಾರೆ ಮತ್ತೆ ಎಲ್ಲಾನು ಚೆನ್ನಾಗೆ ಮಾಡ್ತಾರೆ. ಟೀಚರ್ಸ್ ಎಲ್ಲ ಆಟ್ ಪಾಠ ಎಲ್ಲ ಕರೆಕ್ಟ್ ಆಗೆ ಮಾಡ್ತಾರೆ ಮತ್ತೆ ಎಲ್ಲಾನು ಚೆನ್ನಾಗೆ ಮಾಡ್ತಾರೆ ಏನೇ ಕೇಳಿದ್ರೆ ಕೂಡ ಎಲ್ಲಾ ಹೇಳ್ಕೊಡ್ತಾರೆ ಹ ಮತ್ತೆ ಎಕ್ಸಾಮ್ಸ್ ಅಲ್ಲಲ್ಲೆಲ್ಲಾ ನಿಂದೆಲ್ಲಾ ಎಷ್ಟು ಮಾರ್ಕ್ಸ್ ಎಲ್ಲ ಎಲ್ಲ ತಗೋತಯ ಅಂಕಗಳು
ನಾನು ಎಲ್ಲಾ ಪರೀಕ್ಷೆಯಲ್ಲೇ ಚೆನ್ನಾಗೇ ಅಂಕಗಳನ್ನ ತಗ್ದಿದ್ದೀನಿ
ಹ್ಮ್ ನಿಮ್ ನಿನಗೆ ಯಾವ್ದ ಯಾವದಾದ್ ವಿಷಯ ವಿಷಯ ಜಾಸ್ತಿ ತೊಂದ್ರ ಅನ್ಸುತ್ತಾ ಎಕ್ಸಾಮ್ ಬರಯೋಕೆ
ಇಲ್ಲ ನಾನು ಪ್ರತಿದಿನ ಕಾಲೇಜಿಗೆ ಹೋಗಿ ಸಾಯಂಕಾಲ ಬರ್ತೀನಲ್ಲ ಬಂದಾದ್ಮೇಲೆ ಎಲ್ಲಾ ವಿಷಯನ ಒಂದಸ ಸರಿ ರಿವೈಸ್ ಮಾಡ್ತೀನಿ ರಿವೈಸ್ ಮಾಡಿ ಅದು ಯಾವ್ದಾದ್ರು ಒಂದು ಟಾಪಿಕ್ ಇದ್ರೆ ಅದನ್ನ ಅರ್ಥ ಮಾಡ್ಕೊತೀನಿ ಅರ್ಥ ಮಾಡ್ಕೊಂಡು ಅದ್ರ ಮೇಲೆ ಯಾವ ತೊಂದರೆಗಳ ಇದ್ರೆ ಪ್ರಾಬ್ಲಮ್ಸ್ ಇದ್ರೆ ಅದನ್ನ ಸಾಲ್ವ್ ಮಾಡ್ತೀನಿ ನೀನ್ ಯ ತರ ವರ್ಕ್ ಮಾಡ್ತೀಯಾ
ನಾನು ಅದೇ ತರಾನೇ ಮಾಡ್ತೀನಿ ಎಲ್ಲಾ ಕ್ಲಾಸ್ ಅಲ್ಲಿ ಎಲ್ಲಾ ಕೇಳ್ತೀನಿ ಏನಾದ್ ಡೌಟ್ಸ್ ಇದ್ರೆ ಮತ್ತೆ ಟೀಚರ್ಸ್ ಅವಾಗ್ಲೇ ಆಗ್ಲೇ ಮಾಡ್ತಿರ್ತಾರಲ್ಲ ಏನಾದ್ ಡೌಟ್ ಸಿದ್ರೆ ಅದು ಒಂದೆಲ್ಲ ಕ್ಲಾಸ್ ಎಲ್ಲ ಆದ್ಮೇಲೆ ಹೋಗಿ ಅವ್ರಗ್ ಕೇಳ್ತೀನಿ ನನಗೆ ಜಾಸ್ತಿ ಗಣಿತ ಅಂದ್ರೇನೆ ಜಾಸ್ತಿ ತುಂಬಾ ಇಷ್ಟ ಲೆಕ್ಕಗಳಗಳನ್ನು ಮಾಡಕ್ ಆ ಮತ್ತೆ ಜಾಸ್ತಿ ಎಲ್ಲ ಓ ಅದಕ್ಕೆಲ್ಲ ಏನು ಇಷ್ಟ ಆ ಆಲ್ಲ ಮತ್ತೆ ಇದು ಲಾ ಇದು ಮಾಡಕ್ ಇಷ್ಟ ಗಣಿತ ಮಾಡಕೆ ನನಗ್ ಬಾಳ ಇಷ್ಟ ಆ ತರ ಎಲ್ಲಾ ಮಾಡ್ತೀನಿ ನಾನು
ನನ್ಗೂ ಗಣಿತ ಅಂದ್ರೆ ಇಷ್ಟ
ಹೌದು ಅದ್ರಲ್ಲಿ ಏನೋ ಲೆಕ್ಕ ಮಾಡೋದ್ರಲ್ಲಿ ಏನೋ ಒಂಂತರ ಖುಷಿ ಇತ್ತು ಚೆನ್ನಾಗಿ ಇಂಟ್ರೆಸ್ಟಿಂಗ್ ಎಲ್ಲ ಇರುತ್ತೆ ಚೆನ್ನಾಗಿ ಕಲಿಬೋದು ಮತ್ತೆ ಇದು ಬೋರ್ ಏನು ಆಗೋದಿಲ್ಲ ಅದ್ರಲ್ಲೆಲ್ಲ ಗಣಿತಾಯ ಮಾಡ್ಕೋತಾ ಕುೂತ್ಕೊಂಡ್ರೆ ಏನು
ನಮ ಟೀಚರ್ಸ ಗಣಿತ ಚೆನ್ನಾಗೆ ಹೇಳ್ಕೊಡ್ತಾರೆ ನಿಮ್ಗೆ ಗಣಿತ ಚೆನ್ನಾಗ್ ಹೇಳ್ಕೊಡ್ತಾರೆ
ಆ ನಮ್ಗೆಲ್ಲಾ ಗಣಿತ ಎಲ್ಲಾ ಚೆನ್ನಾಗಿನೇ ಹೇಳ್ಕೊಡ್ತ ತಾರೆ ಏನೇ ಮತ್ತೆ ಗೊತ್ತಾಗಿಲ್ಲ ಅಂದ್ರು ಕೂಡ ಇನ್ನೂ ಒಂದ್ಸರಿ ಹೇಳ್ತಾರೆ ಪದೇ ಪದೇ ಹೇಳ್ತಾರೆ ನೀಟ ಗಣಿತ ಮತ್ತೆ ಬೇರೆ ಎಲ್ಲಾನು ನೀಟಾಗೆ ಹೇಳಿ ಕೊಡ್ತಾರೆ ಆ ತರ ಎಲ್ಲ ಚೆನ್ನಾಗಿನೇ ಮಾಡ್ತಾರೆ ಮತ್ತೆ ಇವತ್ತೆಲ್ಲಾ ನಾನ ಇವತ್ ಅದೇ ಸ್ವಲ್ಪ ಕಾಲೇಜ ಅಲ್ಲಿ ಕೆಲ್ಸ ಇತ್ತು ಅದೆಲ್ಲಾ ಮುಟ್ಸ್ಕೊಂಡ್ ಬಂದೆ ಹ ಮತ್ತೆ ಸ ಹಂಗೆ ಹೊರಗಡೆ ಹೋಗಿ ಊಟ ಎಲ್ಲಾ ಮಾಡ್ಕೊಂಡು ಮತ್ತೆ ಫ್ರೆಂಡ್ಸ್ ಜೊತೆ ಎಲ್ಲ ಸ ತಾಡಿ ಆ ತಾರ ಬಂದೆ ಆಮೇಲೆ ನೀನ್ ಎಲ್ಗೂ ಹೋಗಿಲ್ವಾ ಇವತ್ತು
ಇಲ್ಲ ನನ್ಗೆ ವ ವರ್ಕ್ ಜಾಸ್ತಿ ಕೊಟ್ಟಿದ್ರು ನಾನ ಹಾಸ್ಟೆಲ್ಲ್ಲೇ ಇದಕೊಂಡು ಎಲ್ಲಾ ವರ್ಕ್ನು ಕಂಪ್ಲೀಟ್ ಮಾಡಿದೆ ಕಂಪ್ಲೀಟ್ ಮಾಡಿ ಅದನ್ನೆಲ್ಲಾ ನೀಟಾಗಿ ಒಂದ್ಸರಿ ಓದಿದೆ ಓದಿ ಅದನ್ನ ಅರ್ಥ ಮಾಡ್ಕೊಂಡಿ ನೀನ್ ಯಾವಾಗ ಓದಕ್ ಸ್ಟಾರ್ಟ್ ಮಾಡ್ತೀಯಾ ಎಲ್ಲಾ ವರ್ಕ್ಸ್ ಯಾವಾಗ ಕಂಪ್ಲೀಟ್ ಮಾಡ್ತೀಯಾ
ನಾನು ಕಾಲೇಜ ಇದ ಬಂದ್ಮೇಲೆ ಸ್ವಲ್ಪ ಇದು ಎಲ್ಲಾ ರೆಸ್ಟ್ ಎಲ್ಲ ಮಾಡ ಆಮೇಲೆ ಎಲ್ಲಾ ಸ್ಟಾರ್ಟ್ ಮಾಡ್ತೀನಿ ಏನಾದ್ರು ವರ್ಕ್ ಕೊಟ್ಟಿದ್ರೆ ವರ್ಕ್ ಕಂಪ್ಲೀಟ್ ಮಾಡ್ತನಿ ಮತ್ತೆ ಏನಾದ್ರು ಆ ಜಾಸ್ತಿ ಲೆಕ್ಕಗಳು ಕೊಟ್ಟ್ರೆ ಪಕ್ಕಗಳೆಲ್ಲಾ ಮಾಡ್ತೀನಿ ಅವನ್ನಲ್ಲಾ ಬಂದ್ಮೇಲೆ ಮಾಡ್ತೀನಿ ನಾನು ಹಾಸ್ಟೆಲ್ ಅಲ್ಲಿ ಕುೂತ್ಕೊಂಡು ಏ ಎಲ್ಲಾ ಮಾಡ್ತೀನಿ
ಹ್ಮ್ ನಿಮಗೆ ನಿನ್ ಫ್ರೆಂಡ್ಸ್ ಎಲ್ಲಾ ಹೆಲ್ಪ್ ಮಾಡ್ತಾರ ನಿಮ್ ವರ್ಕ್ ಗೆ
ಹ ನನ್ ಫ್ರೆಂಡ್ಸ್ ಹೆಲ್ಪ್ ಮಾಡ್ತಾರೆ ಎಲ್ರೂ ಚೆನ್ನಾಗೆ ಇದ್ದಾರೆ ನನ್ ಫ್ರೆಂಡ್ಸನ ನೀಟ್ ಎಲ್ಲಾ ಏನ್ ಬೇಕಿದ್ರೆ ಕೂಡ ಅದನ್ನೆಲ್ಲಾ ಹೆಲ್ಪ್ ಮಾಡ್ತಾರೆ ನನಗ ಏನ ಅ ಏನ್ ಅರ್ಥ ಆಗಿಲ್ಲ ಅಂತಂದ್ರೆ ಕೂಡ ಎಲ್ಲಾ ನೀಟಾಗಿ ಹೇಳ್ಕೊಡ್ತಾರೆ ಚೆನ್ನಾಗಿಿನೇ ಅವರು ಎಲ್ಲಾ ಮಾಡ್ತಾರೆ ನಿನ್ಗೆಲ್ಲಾ ನಿೆನ್ ಫ್ರೆಂಡ್ಸ್ ಎಲ್ಲಾ ಹೇಗಿದ್ದಾರೆ
ವಿಚಾರ ಆಗ್ಲಿ ಎಲ್ಲದರಲ್ಲೂ ಸಹಾಯ ಮಾಡ್ತಾರೆ ನನ್ ನಾದ್ರು ಡೌಟ್ಸ್ ಎಲ್ಲ ಬಂದ ಎಲ್ಲಾನು ಕ್ಲಿಯರ್ ಮಾಡ್ತಾರೆ
ಹ್ಮ್ ಮತ್ತೆ ಇವತ್ತು ಎಲ್ಲಾದ್ ಫ್ರೆಂಡ್ಸ್ ಜೊತೆ ಎಲ್ಲಾದ್ರೂ ಆಚೆ ಹೋಗಿದ್ದ
ಇಲ್ಲ ನಾನು ಎಲ್ಲೂ ಹೋಗಿಲ್ಲ ನನ್ ವರ್ಕ್ ಜಾಸ್ತಿ ಇತ್ತು ಅದಕ್ಕೋಸ್ಕರ ರ ನನ್ ರೂಮ್ ಅಲ್ಲಿ ಇಟ್ಕೊಂಡೆ ಎಲ್ಲಾ ವರ್ಕ್ ಕಂಪ್ಲೀಟ್ ಮಾಡ್ಕೊಂಡೆ
ಹೌದಾ ಎಲ್ಗೂ ಹೋಗಿಲ್ವಾ ಇವತ್ ಹಾಗಾದ್ರೆ ನಿಮ್ಗೆಲ್ಲಾ ಎಕ್ಸಾಮ್ಸ್ ಎಲ್ಲಾ ಇಾವಾಗ ಸ್ಟಾರ್ಟ್ ಆಗ್ತವೆ ಮತ್ತೆ ಮತ್ತೆ ನಿಮ್ಗೆಲ್ಲಾ ಯಾವಾಗ ಕಾಲೇಜ್ ಲಾಸ್ಟ್ ಆತರ ಎಲ್ಲೋ ಏನು ಹೇಳೋದಿಲ್ವಾ
ನಮ್ಗೆ ಎಕ್ಸಾಮ್ಸ್ ಎಲ್ಲ ಮುಂದಿನ ತಿಂಗಳನೇ ಸ್ಟಾರ್ಟ್ ಆಗೋದು ಮುಂದಿನ ತಿಂಗಗಳ ಮುಂದಿನ ತಿಂಗಗಳ ಸ್ಟಾರ್ಟ್ ಆಗಿ ಹ ಜೂನ್ ಅಲ್ಲೆಲ್ಲ ಈ ತರ ಮುಗಿಯುತ್ತೆ ಅಂದಾಜ ಹೇಳ್ತಿದ್ದೀನಿ ಗತ್ತು ಲ ಅಷ್ಟ ಏ ನಡತ್ತಂತ
ಹೌದಾ ಹೌದ ಇದು ನಮ್ಗೂ ಏನೋ ಅಷ್ಟೊಂದ ಏನು ಗೊತ್ತಿಲ್ಲ ಇನ್ನು ನೀಟಾಗ ಏನೋ ಆತರ ಏನು ಹೇಳಿಲ್ಲ ಒಟ್ಟು ನಡತವೆ ಅಂತ ಎಕ್ಸಾಮ್ಸ್ ಇದ್ದಾವೆ ಅಂತ ಅಷ್ಟೇ ಹೇಳಿದಿದ್ದಾರೆ ಇನ್ನುೂ ಹಾಲ್ ಟಿಕೆಟ ಅಂತದೇನು ಇನ್ನು ನಮಗೂ ಏನು ಕೊಟ್ಟಿಲ್ಲ ಏನು ಹೇಳಿಲ್ಲ ಡೈಲಿ ಕಾಲೇಜ್ ಹೋಗ್ಬೇಕು ಬರ್ಬೇಕು ಅದೇ ಆಗ್ತಿದೆ ಸುಮ್ನೆ ಏನು ಕ್ಲಾಸಸ್ ತಗೋತಿಿಲ್ಲ ಏನು ತೊಗೊಂತಿಲ್ಲಾ ಇವಾಗ ಕ್ಲಾಸಸ್ ಬೇರೆ ಇಲ್ಲ ಎಲ್ಲಾ ಮುಗ ಎಲ್ಲಾ ಪಾಠಗಳಗಳನ್ನು ಮಾಡಿ ಮುಗಸಿದಿದ್ದಾರೆ ಅಲ್ಲ ಟೀಚರ್ಸ್ ಅವ್ರ ಏನಾದ್ರು ನಿಮಗ್ ಡೌಟ್ ಇದೆ ಓದ್ಕೊಳ್ಳಿ ಸ್ಟಡಿ ಹಾಲಿಡೇಸ್ ಬೇರೆ ಕೊಟ್ಟಿದಾರಾ ಎಕ್ಸಾಮ್ಸ್ಗೆ ಏನ್ ಬೇಕ ಅದ ಓದ್ಕೊಳ್ಳಿ ಡೌಟ್ಸ್ ಇದ್ರೆ ಬಂದ್ ಕೇಳಿ ಅಂತಾರೆ ಡೈಲಿ ಹೋಗಿ ಕಾಲೇಜಿಗ ಹೋಗಿ ಕೇಳ್ಕೊಂಡ ಅದು ಬರದು ಅಷ್ಟೇ ನೋಡು ಇಲ್ಲೇ ಎಲ್ಲಾ ಹೆಂಗಿದ್ರು ಕೇಳಿ ಬರ್ಬೋದಂತ ಡೈಲಿ ಕೇಳಿ ಬರ್ತೀವಿ ನಿಮ್ ಕಾಲೇಜಲ್ಲ ಲೈಬ್ರರಿ ಎಲ್ಲಾ ಇದೆನಾಾ ಇವತ್ತೇನಾದ್ ಲೈಬ್ರರಿಗೆಲ್ಲ ಹೋಗಿದ್ದ
ಹ ನಮ್ ಕಾಲೇಜಲ್ಲೂ ಲೈಬ್ರರಿ ಇದೆ ನಾನು ಜಾಸ್ತಿ ಲೈಬ್ರರಿಗ್ ಹೋಗಿ ಓದಲ್ಲ ನನ್ಗೆ ಅಲ್ಲಿ ಅಷ್ಟೊಂದು
ಹೌದಾ ಕ ಲೈಬ್ರರಿಯಲ್ಲಿ ಎಲ್ಲ ಪುಸ್ತಕಗಳು ಎಲ್ಲಾ ತಗೊಂಡ್ ಬರ್ತೀಯಾ ನಿನಗೆ ನೀನ್ನ ವಿದ್ಯಾಭ್ಯಾಸಕ್ಕೆ ಬೇಕಾಗಿರೋದೆಲ್ಲಾ ಬುಕ್ಸ್ ಎಲ್ಲಾ ತಗೊಂಡ್ ಬರ್ತೀಯಾ
ಹ್ಮ ನನ್ ಲೈಬ್ರರಿಗ್ ಹೋದ್ರೆದ್ ಹೋದಾಗ
ಹೌದಾ ಲೈಬ್ರರಿಯಿಂದಾನೇ ನೀನ್ ಓದ್ತಯಾ ಅಂದ್ರೆ ನಿಮಗೆ ಟೀಚರ್ಸ್ ಎಲ್ಲಾ ಅವರು ಕೊಟ್ಟಿರ್ತಾರಲ್ಲೇ ಅವೆಲ್ಲ ಆ ತರದೆಲ್ಲಾ ಓದಲ್ವಾ
ನಿ ನಾನು
ಹೌದಾ ಕನ್ನಡ ಎಲ್ಲ ನಿನಗ್ ಬಾಳ ಇಂಟ್ರೆಸ್ಟ್ ಆಗುತ್ತಾ
ಹಓ ಕನ್ನಡದಲ್ಲಿ ಆಸಕ್ತಿ ಸ್ವಲ್ಪ ಜಾಸ್ತಿನೇ ನನ್ಗೆ
ಹೌದಾ್ಮ ಅಂದ್ರೆ ಲೈಫ್ ಲೈಬ್ರರಿಗೆಲ್ಲ ಹೋಗಿ ನೀಿನ ಎಂ ಪುಸ್ತಕಗಳು ತರ್ತೀಯಾ ಅಂದ್ರೆ ನಿನಗೆ ವಿದ್ಯಾಭ್ಯಾಸಕ್ಕೆ ರಿಲೇಟೆಡ್ ಇರೋ ಪುಸ್ತಕ ತರ್ತೀಯ ಅವ ಜನರಲ್ ನಾಲೆಜ ಬೇಕಾಗಿರೋ ಪುಸ್ತಕಗಳನ್ನ ತಗೋತೀಯಾ ಹ
ನನ್ ಕಾಲೇಜ್ ಅವರ್ಸ್ ಅಲ್ಲಿ ನನ್ಗೆ ಯ ನನ್ ಎಜುಕೇಶನ್ಗೆ ಯಾವ್ದ್ ಬ ಪುಸ್ತಕಗಳನ್ನ ಅದನ್ನ ತರ್ತೀನಿ
ಹೌದಾ ಇವತ್ತು ಇವತ್ತು ಹೋಗಿ ಇವತ್ ಹೋಗಿದ್ದ ಲೈಬ್ರರಿಗೆ
ಇಲ್ಲ ಇವತ್ತು ಹೋಗಿಲ್ಲ ನಾನು
ಇವತ್ತೇನು ಹೋಗಿಲ್ವಾ ಹ್ಮ್ ಹೌದಾ ಇವತ್ತೇನು ಹಂಗಂದ್ರೆ ಕಾಲೇಜ್ಗ ಹೋಗಿ ಜಾಸ್ತಿ ವರ್ಕ್ ಇದೆ ಅಂತ ಬಂದ್ ಕೂತಿದಯಾ. ಮಾಡ್ಕೊತ, ಹ್ಮ್ ಮತ್ತೆ ಇನ್ನ ಎಲ್ಲಾ ಹೆಂಗಿದೆ.
ನಿಮ್ಮ ಹ್ಮ ಚೆನ್ನಾಗಿದೆ. ನಿಮ್ಮ್ ಹಾಸ್ಟ್ಲಲ್ಲಿ ಊ ಟ ಯಾವ್ ತರ ಕೊಡ್ತಾರೆ.
ಹ್ಮ್ ಇವತ್ತ ಏನ್ ನಮ್ಗೆ ಇವತ್ತು ಏನೊ ಬೆಳಿಗ್ಗೆ, ಇದು ಏನೋ ಕೊಟ್ಟಿದ್ರು ಟಿಫನ್. ನಾಷ್ಟ ಕೊಟ್ಟಿದ್ರು ಮಧ್ಯಾಹ್ನ ಊಟ ಕೊಟ್ಟಿಲ್ಲ. ಇವತ್ತೇನು ನೈಟ್ ಏನ್ ಕೊಡ್ತಾರಂತ ಗೊತ್ತಿಲ್ಲ. ನಿಮ್ಗೆ ಏನ್, ಕೊಟ್ಟಿದ್ರು.
ನಮ್ಗೆ ಬೆಳಿಗ್ಗೆ ನಾಷ್ಟ ಪೂರಿ, ಮತ್ತೆ ಸಾಗು ಕೊಟ್ಟಿದ್ರು, ಚಟ್ನಿ, ಮಧ್ಯಾಹ್ನ ಊಟ, ಕೇ ರೋಟಿ, ಅನ್ನ, ಸಾಂಬಾರ್, ಪಲ್ಯ ಕೊಟ್ಟಿದ್ದು. ಇವತ್ ರಾತ್ರಿ, ವೆಜ್ ರೈಸ್ ಕೊಡ್ತಾರೆ ನಮ್ಗೆ ರಾತ್ರಿ ಊಟಕ್ಕೆ ಚೆನ್ನಾಗ್ ಮಾಡ್ತಾರೆ. ನಿಮ್ಗೆ ವೆಜ್ ರೈಸ್ ಎಲ್ಲ ಮಾಡ ಮಾಡ್ತಾರಾ,
ಹ ನಮ್ಗು ಎಲ್ಲಾನು ಮಾಡ್ತಾರೆ. ಇದು ವೆಜ್ ರೈಸ್ ಮಾಡ್ತಾರೆ. ಎಲ್ಲಾ ತರದ ಅಡ ಗಳನ್ನು ಗೂಡ ಮಾಡ್ತಾರೆ ಎಲ್ಲ ಚೆನ್ನಾಗಿ ಇರುತ್ತೆ. ಹಾಸ್ಟೆಲ್, ಟಲ್ಲಾ ಅ ಬಹಳಷ್ಟ ಜನ ಹಾಸ್ಟೆಲ್ ಊಟ ಚೆನ್ನಾಗಿರಲ್ಲ ಅಂತಾರೆ. ಬಟ್ ನಮ್ಗೆಲ್ಲಾ ಹಾಸ್ಟೆ ಹಾಸ್ಟೆಲ್ ಊಟ ಎಲ್ಲ ಚೆನ್ನಾಗೆ ಇರುತ್ತೆ. ಚೆನ್ನಾಗೆ ಮೇಡ ಹಾಸ್ಟೆಲ್ ಎಲ್ಲೆಲ್ಲ ಚೆನ್ನಾಗೆ ಮಾಡ್ತಾರೆ. ನಿಮ್ಗೆಲ್ಲಾ ಚೆನ್ನಾಗ್ ಮಾಡ್ತಾರಾ.
ಹ ನಮಗೂ ಕೂಡ ನಮ್ಮ ಹಸ್ಟ್ಲ್ಲಿ ಎಲ್ಲಾ ತರಹದ ಅಡಗೆಗಳನ್ನ ಮಾಡ್ತಾರೆ. ಎಲ್ಲಾ ತರದ ನಾಷ್ಟಗಳ ಮಾಡ್ತಾರೆ.
ಹ್ಮ್ ಹೌದು. ನಮ್ಮ್ ಹಾಸ್ಟೆಲ್ ಅಲ್ಲಿ ಗೂಡ ಅಸ ಎಲ್ರುೂ ಇಷ್ಟ ಪಟ್ಟೆ ತಿಂತಾರೆ. ಎಲ್ರು ಚೆನ್ನಾಗೆ, ಇವತ್ಂತ್ರು ಇವತ್ ಪೂರಿ, ಸಾಗು, ಬೇರೆ ಮಾಡಿದ್ರಲ್ಲ ಎಲ್ಲಾನೂ ಚೆನ್ನಾಗೆ ಇತ್ತು ಅಂತೇಳಿ, ಕೆಲವೊಂದ ಒಂದ್ಸರಿ ಬಾ ನಮ್ ಹಾಸ್ಟೆಲ್ ಅಲ್ಲಿ, ನಿನಗ ಒಂದ್ ಟೈಮ್ ಟಿಫನ್ ಮತ್ತೆ ನಾಷ್ಟಾ ಮತ್ತೆ, ಊಟ ಮಾಡ್ಸಿ ಕಳಸ್ತೀನಿ.
ಸರಿ.
ಹಾ ಸರಿ,